ಮಾ ಮಕ ಬ ನಾಮ ನ ಮ ಮನೇಲಿ ಆತ ಅ ಹಾ ಹೇಳ್ರಿ ಸ್ವಾ ಸ್ವಾಮಿ ಸಾರಿನ್ನಂ
ಆಮಸ್ಕಾರರ್ರೀ ಸಕರ ಅರಾಮ ರ
ಆರಾಮ್ ನೋಡ್ರಿ
ಎಲ್ಲಾ ಹೆಂಗ ಟೀಕ್ಐತಿದೆ
ಹಾ ಕಐತೆ ಅಲ್ಲ ಪು ಹಾ ಎ್ರ ಮಕ್ಕಳ ಆರಾಮದರ ಮಕ್ಕಳ ಶಾಲಿ ಬಾರ
ಬಿಟ್ರ ಹೆಸರಾ
ಹ ನನ್ನ ಮ್ಣೆ
ಹ
ನನ್ನ
ನನ್ನ ಮುಣ್ಣೆ ಹಾ ಚಲೋದ ಬಿಡಸ ಇವಣ ಮುನ್ಯ ನೀನ್ ಹೇಳ್ತ
ಸ ಬತ
ಹಲೋ
ಅದ ದರ್ಶಿನಿ ದರ್ಶಿನಿ
ಮಧ್ಯಾಹ್ನ ಏನ್ ಹೊಲ್ಲಾಗ ಏನಕ್ಕಿರಿ
ಹೊಳ್ಳಾಗ ಕಂಬ ಒಳಗ ಮೊಣಕ ಆಗ ಒಡಂಬಿ ದ್ರಾಕ್ಷಿ ಮನ್ನ ಬೆಳೆಸ ನಮ್ಗೂ ತಿನ್ನಕಿಲ್ಲ ಬಿಳ ಬಾಳ ಬಿಳಾಯಂಗಲ ನಮಗೆ ಸಲಂಗಿಲ್ಲ ಬ ಬಡಿ ಬ ಅ ಬಳ್ಳ ಮಾಡ ನಾವ ಜಿಮಿ ಜಿಮಿಟ ಜಿಮಿಗೆ
ಪ್ರಜ್ವಲ್ ಯಾರ
ಪ್ರಜು ಇಲ್ಲಾನ ಬಯಕ ಹಾ ಜಿಮನ್ ಹ ಸರ
ಹಾ
ಹ ಇಲ್ಲಿ ಅಲ್ಲಿ ಸ್ನ್ಯಾಪ್ ಐನ್ ಹಾಕತ್ತ ಇನ್ಸ್ಟಾ ಸ್ಯಪ್
ನೀನ್ ನಿನ್ ಜಿಮ್ಮಿಗೆ ನೀನ್ ಬರೋಬರ ಐತಲ್ ನಿನ್ ಬಾ
ಹ ಇಲ್ಲಿ ಗಂಟೆ ಸಬಳ ಕೆಲ್ಸಕ ಇಲ್ಲಿ
ಅಲ್ಲಿ ಮಾನ್ಯ ಬದೋರಾಗ ಐದ್ ಮಂದಿನ್ ಆರ್ ಮಂದಿಂದ ತುಂಬದ ನೀನಾನ
ಏ ನಾಲೂ
ಹ ಹ
ನಲ್ಲ ನಲ್ಲಾ
ಹ ಮತ್ತ ಯಾರು ಮರ
ದರ್ಶನನ್ ಪಾಟಿಲ್ಲತ ನಾಣೋ
ಯಾರ್ ಹೇಳ ಒಮರ ಅವ್ರದದು ನಮ್ ಪಾಡ್ರಂಗ ಕಡ್ಡಿ ಟಮಿಗೆ ಒಬ್ರು ಕಂಬ ದರ್ ಪ್ಲೇಯರ್ ಹಾಕೋಬೇಕತ್ ಮಾಡೀವಿ
ಯ್ ಸಮಾರ ಸಮಾರ ಕಮಕರಿತದ ನೋಡ ಅವ ನೋಡ
ಹ ಐದ ಹ ಐ ಹಟ್ಟಿ ಹೊಡ್ಕೊಂಡ
ಮಟ್ಟಿ ಒಡಕನ್ ಹಾ ಹಾ
ಹಲೋ
ಹಾ
ಮಮ್ ಒಬ್ಬರು ಪ್ಲೇಯರ್ ಬೇಕ ಯಾರ
ಯರ್ ಬೇಕಆಗ್ಯರ
ಹ ಆರ್ ಮಂದಿನ್ ಮನ್ ಜಕ್ಕೊಂಬದಲಾ ಐದ ಪ್ಲೇರ್ ಹುಡುಗಿ ಯಾವ ಹ
ಹಬ ದರ್ಶನ ಬುದಾನಬ್ಬ ಸಮರ್ಥಬ ಒಪ್ಪಿ ಪು ಅ ಹ
ಹ್ಮ್ ನೀವ್ ಮತ್ ನೀವ್ ಯಾರ
ನಾ ಎಲ್ಲ ನಾ ಪ್ರೇಕ್ಷಕ ನೋಡುವಲ್ಲ
ಹ್ಮ್ ಹ್ಮ್ ಹ ಒಂದ್ ಯೂಟ್ಯೂಬ್ ಮಾಡ ನೀಿ ಅ ನ ಸಪ್ಸಾ ಹೊಡಸ ರೂಪ ಎಲ್ಲಾರ್ ಕಡೆ ತಾಗ
ಹಾ ಹೊಡಸನ್ನಲ್
ಹಂಗ ಹೊಡ್ಸುನತ್ ಒಂದ ಏನ್ ಮರ್ಯಗಪ್ಪ
ಆದ್ರ ಲಿಂಕ್ ಕಳಿಸಲಾ ಲಿಂಕ್ ಹಂಗ ಟೈಪ್ ಮಾಡಿದ್ರೆ ಅಗ್ಗ ಬ್ರಲ್ಲ್ರ ಇಂಕ ಕಳಸ
ಲಿಂಕ್ ಕಲ್ಸನಾ ಲಿಂಕ್ ನಿಮಗ್ ಕಲ್ಸಿಲ್ಲನಾ
ಹಾರಿ ಕಸ ನೀ ಅದ್ ಇನ್ಸ್ಟಾದಾಗ ಸ್ಟೋರಿ ಹಾಕಿ ತಗೋದ್ರ ಅದು ಎಲ್ಲೆಲ್ಲಿ ಹೊಂಟ
ಹ್ಮ
ಹ ನಿನ್ ಅದ್ ಸ್ವಲ್ಪ ಹೊಡಿಬೇಕಂದ್ರೆ ಅದ ನೀಏನೇ ಬೇರೆ ಆಪ್ಷನ್ಗೆ ಆತ ಹಕಳ್
ಹಾ ಮತ್ತ ಈಗ ಲಿಂಕ್ ಕಲ್ಸ್ಬೇಕಕ ಎರ ತೂರ್ ಎರ ಮಾಡಸ್ತಿರದ ಸಪ್ಸ ವರ್ಸ
ಮಾಡ್ಸ ನ ನಮ್ಮ
ನೋಡ ಇವತ್ ಮಾಡಸ್್ರೀ ಎಂಬತ್
ಹಾ ಮಾಡ್ತಂದ ನಾವೇ ಮಾಡಸ್ತೇ ನಾಳೆ ನಾಳೆ ಇವತ್ತ ಯಾರು ಹೇಳ್ತ ಮುಕೊಂಡ ಇರ್ತ ಆಟವರು ಹೋಗಿದ್ವಲ್ಲಾ
ಯ ನಗು ಬರಪ್ಪತ್ ಬಾಲ ಏನಗತತಿ
ತೌಣ ಕೇಳಿಲ್ಲ ನನ್ಗಣ ಹೋಹೋ ಹ
ಹಗೆಲ್ಲಾ ಬಾಜು ಸವಂಡ್ತ್ ನು ಬರ್ಲಾಡ್ದಲ್ಲಿ ಮಾತಾಡವರು ಮತ್ತ ಆಪ್ನ್ ರೊಕ್ಕಾಕುದ್ ನಾನಿ
ಬಸ್ು ಸೋೊಂಡ್ ಬಲ್ಲಾರಂದತ್ತ ಇಲ್ಲ ಯಾವತಾರಕ್ಕ
ಹಲೋ
ಹ್ಮ್ಮ್
ಹಾ ಹೆಂಗ ಟೂರ್ ಹೊತ್ತು ಹೋಗಿಲ್ಲಲ್ಲ
ೂರ ಹೋಗಿದ್ದೆವಣಮ್ಮ ಅಣ್ಣೆ ಎಟರೂ ಮನನಾದ ಕೂಡೆ
ಎಲ್ಲ ಎಲ್ಲಿ ಹೋಗಿದ್ರೆ
ಅಂಜನಾದ್ರಿ ಹಂಪಿ
ಚೊಲೋ ಇತ್ತ ಪ್ಲೇಸ ಅದ್ಯದಿವಿ
ಚಲೋ ಇರ್ತವ ಟೂರಿಸ್ಟ್ ಪ್ಲೇಸ್ ಮತ್ ಚಲೋರೆಲ್ಲ ಕ್ಯಾಟಿರ್ತವ
ನಾ ಕೇಟ್ಟ ವಾದತೆನ್ನ ಚಲ್ಲ ವಾದತೆೆ ನೀ ಬಲ ಜಮದ ಹಾಯ
ಅ ಮತ್ ಅದ ಚಲೋದತನ ಹೊಲಿ ಮೊಲಿ ಮತ್ ಕ್ಯಾಟರ್ತಾನ
ಏನಾನಪ್ಪೆನ ಉಲ್ಟಾ ಹೇಳಿನನ
ನಾ ಅಂದ ಬಿಡ್ರಿ ಯೂಟ್ಯೂಬ್ ಚಾನಲ್ ಸಬ್ಸಕ್ರೈಬರ್ಸ್ ಲಿಂಕ್ ಬಿಡ್ತನಿ ಎಲ್ಲರಿಗಿ
ಹಾ ಬಿಡ್ಲೆ ಮಾಡಸ್ತಿನಿ ಹಾ ನಾನ್ ಇರಲಾಕ ಬೀಡಣ್ಣಾ ನಮ್ಮ ದೋಸ್ತರಿಗ್ ಕಳಸ್ತಿನಿ
ಒಟ್ಟ ಎಲ್ಲಾರು ಮಾಡಬೇಕ್ ನೋಡು
ಈಗ ಎಷ್ಟ ಆಗ್ಯರ
ಈಗ ಹದ್ ಹದ್ನಾರ
ಹದಿನಾರ ಮಂದಿಯೊ ಹದಿನಾರ ಸಾವಿರ
ಹದನಾರ ಸಾವಿರಾಲ್ಲ ಹದನಾರ ಸಾವಿರ ಇದ್ರ ನಾ ಯಾಕ ನಿಮಗ ಹಳ್ತಿದ್ ಮಾಡ್ಸತಲ್ಲಿ
ಓ ಪುಲ ಸಾಹುಕಾರ ಮಂದಿ ಆಗಿಬಿಡತಿದ್ದೀ
ಎಲ್ಲಿ ಸಹುಕಾರ ಮಂದಿ ಹದ್ನಾರ ಆಗ್ಯಾರ ಈಗ ನಿನಗ ಎಷ್ಟದರ
ಅಷ್ಟ ಮಂದಿ ಆಗಿದ್ರ ನಿನ್ಗ ನಮ್ನ ಕೊನ ಇಡ್ತಿರ್ಕಿಲ್ಲಾ
ಕೊನ ಹಿಡದಲ್ಲ ನಿನಗ ಎಷ್ಟ ಅದರ ಈಗ
ಮಂದಿ
ನಮಗು ಹಂಗ್ ಮಾಡಸಿಗ
ಹಾ ಮಾಡಸಮ್ಮ ಲೇ
ಹ್ಮ್ ಒಟ್ ನಾವು ವಿಡಿಯ ನೀ ಹೆಂಗ್ ಲೈವ್ ಲೈವ್ ಹೆಂಗ್ ಮಾಡ್ತೀನಿ ನಂಗ ಒಟ್ ಹೇಳ್ ಕೊಡು
ಅದು ಒಂದ್ ಕಾರ್ಯ ಆಪ್ ಐತಿ ಆಪನಾಗಿಂದ್ರ ಮಾಡ್ಬೇಕ
ಡೈರೆಕ್ಟ್ ಮೊಬೈಲ್ ನಾಗ ತೋರಿಸತ ಅದು ಹ ಯಾವ ಆಪ್ಪು ಹೆಸರ ಹೇಳದು ಬ್ಯಾರೆ ಟೂರ್ ಆ ಶುಗಲ್ಲ ನ
ಅಲ್ಲಿ ಆ್ಯಪ್ನಗ ಅಂದ್ರ ಇದು ಯೂಟ್ಯೂಬ ಬರೋದು ಲಿಂಕ್ ಕೊಡ್ಬೇಕ
ಅದ ಯಾ ಆಪ್ ಅದ
ಅದ ನೋಡ್ಬೇಕು ಯೂಟ್ಯೂಬದಾಗ ನಾನು ಡಿಲೀಟ್ ಮಾಡೀನಿ ಅವನಿಗ
ಯದ ಆಫ್ ಹೆಸರ ಹೇಳಲೇ
ಎ ನನಗು ಗೊತ್ತಿಲ್ಲೊ ನಾನು ಯೂಟ್ಯೂಬದಾಗ ಹೆಸರ ನೋಡ್ಕೋಬೇಕ ಈಗ ಮೊದಲ ಇತ್ತ ಡಿಲಿಟ್ ಮಾಡಿನಾ ಪೋನಿಗ ಸೊಫ್ಟವೇರ್ ಹೊಡದನಲ್ಲಾ ಅಂತ
ಅಕ್ಕೈತಿ ನಾವು ಲೈವ್ ಹೊಂಟಿವಿ
ಅಲ್ಲಾ ಈಗ ಫೋನ್ ಸಾಫ್ಟ್ವೇರ್ ಹೊಡಸಿದ್ನಲ್ಲ ಫೋನ್ ಲಾಕ್ ಮಾಡ್ತತೈತೆನ
ಹವ
ಹ್ಮ್ ಲಾಕ್ ಮರ್ತಿದ್ನಾ ಅದಕ್ಕ ಸಾಫ್ಟ್ವೇರ್ ಓಡಿಸಿದೆ ಬಾಗಲುಕೋಟಿ ಹೋಗಿ
ಮತ್ತ ಈಗ ಹೆಂಗ ಮಾಡುದು ಅದು ನಿಗ ಆಫ್ ತೆಗ್ಯಾಕ ಬೋದನಿನಗ ಅದ ನಿನ್ನ
ೋ ತ ಮನತ್ ನ
ಮತ್ತ ತಗದ ನನಗ್ ಬಿಡ್ತತಿ ಆ ವಾಟ್ಸಾಪ್ಗೆ ಇ ಇನ್ಸ್ಟಾಗ್ರ ವಾಟ್ಸಾಪ್ ಲಿಂಕ್
ಹಾ ಬುಡ್ತಿನಲ್ಲ
ಯಾಂಗ ಸ್ಟಾರ್ಟ ಮಾಡೋದ್ ಲೈವ್ ನಾ ಈಗ ಒಳಗ್ ಗೇಮನ್ಯಾಗ ಆಡ್ತಿರ್ಬೋದ ನಿ ಮಾತಾಕೋತ ನೆ ಆಡೋವ ಅದ ಕೇಳ್ತಿತರನ ಹೊರಗ್ ಮಂದಿಗೆ
ಹಾ ಕೇಳದಲ
ಹ್ಮ್ ಹ್ಮ್ ಆಯ್ತೊ
ಹ್ಮ್ ನಂದ ಯೂಟ್ಯೂಬ್ ಹಾಕಿನ ನೋಡ ನಾನು
ಆಕಿ ನೋ ನೋಡನಿ ನಾ ಸಪ್ಸಾ ಹೊಡದ್ನಿ ಅಂದಲ್ಲ
ಹ್ಮ್ ಅವಲ್ಲ ವಿಡಿಯೋ ವಿಡಿಯೋ ನೋಡನಿ ಲೈವ್ ಹಾಕಿದ್ದು ಅದ್ರಾಗ ಆ ಆಪ್
ಅದ ನನಗ ಒಂದ ಸ್ವಲ್ಪ ಆಫ್ ಹೆಂಗ ಯೂಸ್ ಮಾಡೋದು ಒಂದು ಸ್ವಲ್ಪ ಹೇಳ ಕೊಡ್ತೀಯಾ ಹೆಂಗ ಹೇಳ ಸ್ವಲ್ಪ ನೋಡನು
ಅದ್ರಾಗ ಓಪನ್ ಮಾಡುದು ಸ್ಟ ಇದ್ರಾಗ ಏನ್ ಸ್ಟಾರ್ಟ್ ಒಡಿದ ಒಂದ ಓಕೆ
ಹೌದ್ನಾ.
ಹ ಸ್ಟಾರ್ಟಿಂಗ್ ಆ ಉುದ್ದಾಡಿದ್ರ ಅತದ ಮೈಕಕ ಸರಿ ಬ
ಒಂದ್ ಸ್ವಲ್ಪ ನಂಗ್ ಸ್ವಲ್ಪ ಎಲ್ಲಾ ಮಾಡ್ಕೊಡು ಹೇಳ್ಕೊಡು ಪಾಠ.
ಯೂಟ್ಯೂಬ್ ನ ಹೊಡದ್ ನೋಡ್ಲ ಯಾವ್ ಬೆಸ್ಟ್ ಲೈವ್ ಆಪ್ಸ್ ಅಂತ ಹೊಡಿಲ.
ಒಂದ್ ಮಾಡಿ ನೋಡಿ ನೀ ಅದು ವರ್ಕ್ ಆವತ್ ಚಲೋ ಆ್ಯಪ್ ವರ್ಕ್ ಆತ್ತದ ಅವರು ಹೇಳಿದ್ದ ಬೇರೆ ಇಲ್ಲಿ ಇದ್ನ ಮಾಡ ಬೇಗ. ನೀ ಹೇಳ ನೀ ಯೂಸ್ ಮಾಡಿಲ್ಲ ಒಬ್ಬ ಈಗ ನಮ್ದು ಈಗ ಹೇಳ್ಕೊಡ್ಲ ನಂಗೊಂದ್ ಸ್ವಲ್ಪ
ಅದ ಹೇಳ್ತನದ ಯಾಪ್ನ ತಯಿದ್ಮ್ಯ ಹೇಳ್ತ ನನಗದ ನಮ ಯಾಪ್ ಹೆಸರು ಮಾರತಾನ
ಮತ್ತ ಹೆಂಗ್ ತಕೋದದನ ಈಗ.
ಯೂಟ್ಯೂಬ್ ದಾಗ ಇನ್ನೊಂದ್ ವಿಡಿಯೋ ನೋಡತ್ನ ಯಾಪ್ ಹೆಸರು ಗೊತ್ತಂದ್ರೆ ಪ್ಲೇ ಸ್ಟೋರಾಗ್ ಇರತ್ತತಿ. ಡೋಮ ಮಾಡಡಿಿ ನನಗೆ ಹತನ ಹಾ ನೋಡಿ ಹೇಳ್ತಿನಿ ತಗೊ ಆ.
ಅಲ್ಡಂತ ಯಪ
ಆಡೋಂಟೇ ಅಪ್ಪ ಹ ರಗಡ ಬ ರ
ಒಂದ್ ಚಲೋದ್ ಯಾವದರ ನೋಡ್ ಹೇಳೋ ಮರಾಯ ಬೇಕಾಯ್ತ್ ನನ್ಗ್ ಒಂದ್ ಯಪ.
ಹಾ.
ಅವ್ರ್ ನೋಡಿ ಈಗ ನಾ ಈಗ ಹೇಳೇ ಬಿಡ್ರಿ ರಾತ್ರಿ ಇವತ್ತು.
ವಿವಾ ತ ಹಾರಕ ಬಡಾವಣ
ಟೂರ್ನಾಮೆಂಟದ ನಮ್ಮವ್ ಈಗ ಅದರ ಸಂಬಂಧ.
ಯದ ಸ್ಟೋರಿ ಹಾಕಿದ್ನ ನೋಡಿ ಅಲ್ಲ. ಟೂರ್ನಾಮೆಂಟ್ ಯಾರ ಭ ಬರ್ತಾರ ಫ್ರೀ ಫೈರ್ ಬಿರ ಸ್ವಾಡ್ ಪೂರಿ ಸ್ಕ್ವಾಡ್ ನೋಡ ನೂರ ಅರವತ್ತು ರೂಪಾಯಿ ಎಂಟ್ರಿ ಫೀಸ್.
ನೋ ಪ್ರೈಸ್ ಒನ್ೆ ಪ್ರೈಸ್
ಎಂಟ್ನೂರು.
ಎಂಟನೂರುಕ್ ನೂರ ಅರವತ್ತು ರೂಪಾಯಿ
ಅ ಈ ಫಸ್ಟ್ ಟೈಮ್ ಇಟ್ಟಿಲ್ಲ ಒಂದ್ ಸ್ವಲ್ಪ ಗೊತ್ತದು ಅದ್ರ
ಹಾ ಫಸ್ಟ್ ಟೈಮ್ ಇಟ್ರು ಸೆಕೆಂಡ್ ಟೈಮ್ ಇಟ್ರು ನೂರ ಅರ್ವತ್ ರೂಪಾಯಿಗ್ ಯಾವ್ನು ಬರುದಿಲ್ಲ. ಬಾಳ ಅ್ರ ಒಂದ ಅರವತ್ತ ಎಪ್ಪತ್ತ ಇಡ್ಬೇಕ ನೋಡ ಬರಿ ಎಂ ಬರಿ ಎಂಟನೂರಕ್ಕ ನೂರ ಅರವತ್ತ ಅಂದ್ರ ಏನ್ ಐತಲ್ಲ ಅದಕ್ಕೆ.
ನ ಏನ ಮಾಡಾಕ್ ಬಂದಿತ್ತು ಪ್ರೈಜರ ಸಾಯರ್ ಮಾಡಾಕ್ ಬಂದಿತ್ತು
ಹ್ಮ್.
ಸಾವಿರ ಮಹ ನೂರ ಅರವ ಹಿಡಾಕಂದಿತ್ತು
ಹ್ಮ್.
ಅದನ್ನ ನನಗ್ ಲೈವ್ ಅದಿ ಇವ ಎಟ್ಟತ್ತ ಇದ್ ಬೇಕು ಅದ್ರ ಸಂಬಂಧ ಎಲ್ಲಾರ ಕೇಳ ಎಲ್ಲಾರ ಎಲ್ಲಾರು ಎಡ್್ಯಾಡ್ ಪೋಣ ಮೂರರ್ ಕೋೊಂಡ್ ಬೇಕತ್ತಾರಪ ಲಾಯಿ ಮಾಡಕ್ ಅದ್ರ ಸುಮಂದ
ಮತ್ತ ಇದು ಇದಕ್ ಒಂದ ಫೋನ್ ಇದ್ರೆ ಸಾಕಲ್ಲ.
ಒಂದ್ ಪೌಂಡ್ ಸಾಕ್ಲ ಅದಕ್ಕೆ. ಅದ್ರ ಒಂದ್ಿಟ್ಟ ಹೀಟ್ ಆಗೈತಿ ಮತ್ತ ನೆಟಬೇಕ್ ನೋ
ನೆಟ್ಟ
ಹಕ್ ಮತ್ತತ್ ಯೂಟ್ಯೂಬ್ಕ್ ಅಪ್ಲೋಡ್ ಮಾಡ್ಯಾಕ್ ಮೂರ್ ಮೂರು ನಾಂಗನಾ ಜೀಬಿ
ನಂಗ್ ಕಡೆ ಒಂದ್ ದೂಸಕ್ ಮೂರ್ ಜಿ ಬಿ ಬರ್ದದ್ ನಂದ.
ಮೂರ್ ಜಿ ಬಿ ಸಾಲ ಅಲ್ಲ ಅದಕ್ಕೆ ನೆಟ್
ಫೈವ್ ಜಿ ಇತಲ್ಲ.
ಹ್ಮ್ ಫೈವ್ ಜಿ ಇದ್ರೆ ನಡಿತೈತ್ ಲೇ ಹ್ಮ್.
ಹ ಇಡ ನೆಟ್ ಇದ್ದಾಗ ಇದ್ದಾಗ ಹಾಕು ಸುಮ್ ಅಷ್ಟನ ಇಡ ಬಾಳ್ ಮಾಡಲಿ ಅಟ್ಟ ಒಂದೊಂದ್ ತಾಸ ಅರ್ಧ ಅರ್ಧ ತಾಸೆನು ಅಷ್ಟೇ ವಿಡಿಯೋ ಅಪ್ಲೋಡ್ ಮಾಡೋಣ
ಹ್ಮ್ ನಾ ನೋಡಬೇಕು
ಆ ಒಮ್ಮೆ ಹುರಿ ಅತ್ತಿಲ್ ನಾಕನಕ್ ಕಾಸ್ ಮಾಡೋ ಈಗ ನೆಕ್ಸ್ಟ್ ಅದ್ ಈಗ ಪೈಜಿ ಪೋನ್ ಅದ್ರಾಗ ಇದ್ ಮಾಡು. ಕೊತಾಯಗ ಅದ್ರ ಮಾಡ್ಕೊಂಡ್ ಇದನ್ ಮಾಡವ್ನ ಈಗ ಸುಮ್ಮ್ ಈಗ ಸುಮ್ಮ ಅಟ್ಟಷ ಇದ್ ಮಾಡವ್ನ. ಈ ಈಗ ನಂದು ಇನ್ನೊಂದು ಫೋನ್ ಇದ್ರೆ ಇನ್ನೊಂದು ಯಟ್ಯೂಬ್ ಫೋನ್ ಹಾಕಕ್
ಆಯ್ತು ಆಯ್ತು ಆಳಾಸ್
ಆಯ್ತಾಯ್ತು.